ಹ ಅರಮಾಮಿ
ಹ್ಮ ನಮ್ಮಿ ನೋಡು ಊಟ ಆಯ್ತಾ?
ಊಟ ತಿಂಡಿ ಎಲ್ಲಾ ಆಯ್ತಕ್ಕ. ಊಟ ತಿಂಡಿ ಎಲ್ಲ ಆಯಿತು ನಿಮ್ಮದು ಆಯ್ತಾಕ?
ಹ್ಮ ನಮಿ ಆಯ್ತು ನಮ್ದು ಆಯ್ತು.
ಏನಕ್ಕ ಇವತ್ತು?
ಇವತ್ತು ಸೋಮವಾರಲ್ಲ ಮೊದಲೇ ದಿನ?
ಹ್ಮ
ಅಡಿಗ್ ಅಡಿಗೆೇನಾ? ಅಡ್ಗೇನ ಅಂದ್ರೆ ಏನ ಹ್ಮ ವಿಶೇಷ ಅಂತ ಏನಿಲ್ಲ ಮಿ ಸುಮನೆ ಅನ್ನ ಸಾಂಬಾರ್ು ಮಾಡಿದ್ವಾ ಬೆಳಗ್ಗೆ ಎಲ್ಲ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ವಾ ಇ ಮಧ್ಯಾ್ನಂಟ್ಟು ಕೆೆನ್ನ ಸಾಂಬಾರು ಮತ್ತೆ ರಾತ್ರಿ ಏನಾದ್ರು ಮಾಡೋದು ನಿಮ್ಮ್ ಮನೇಲೆೇ ಮ
ಹೋ ನಮ್ಮ ಮನೇೆಯಲ್ಲಿ ಸಹಿ ಮಾಡಿದ್ರಕ್ಕ
ಹಾ
ಹ್ಮ್ ಕಾಯಿ್ದ ಅನ್ನ ಬೇಳೆ ಹಸೆ ಮೈಸನ್ಕಾಯಿ ಬೇಳೆ ಮಾಡುದು
ಹೌದಾಮಿ
ತಿಿಂದಕೊಂಡು ಹಿಗೆ ಸುಮನೆ ಖಾಲಿಯಾಗಿ ಕೂತಿದ್ನ
ಹಾ
ಹ್ ಹೌದಟಾ
ಹ
ಏನಕ್ಕ ಮಕ್ಕಳಿಗೆ ಮಕ್ಕಳು ಎಲ್ಲರೂ ಸ್ಕೂಲಗೆ ಡಬ್ಬಿ ಕಟ್ಕೊಟ್ರತ್ರ
ಹಾ ಕಟ್ಕೊಟಮ್ಮಿ ಟಬಿ ಕಟ್ಕೊಟ್ಟೆ ಇಡ್ಲಿನೇ ತಗೊಂಡ ಹೋದ್ರು ಅವ್ರಿಗೆ ಇಡ್ಲಿನೇ ಇಷ್ಟ ಅಲ್ಲ ಇಡ್ಲಿನೇ ತಗೊಂಡ್ ಹೋದ್ರು
ಅದೇ ಅದೇ ಹ್ಮ್
ಹ್ ಮತ್ತೆ ಇವತ್ತೇಏನ್ ವಿಶೇಷ ಪೂಜೆ ಮಾಡಿದ್ರ ನಿಂಗ ಮನೆಯಲ್ಲಿ
ಪೂಜೆ ಮನೆಯಲ್ಲಿ ೇನು ಇರ್ಲಕ್ಕ ಇಲ್ಲೇ ನನ್ನು ಕೆಲಸ ಮಾಡ್ತೀನಲ್ಲ ಅಲ್ಲೇ ಬಂದು ಅಲ್ಲೇ ಮಾಡ್ಕೊಂಡೆ ಅಮ್ಮ ಸಾಯಂಕಾಲ ಮಾಡ್ಕೊಂತಾರೆ ಸಂಜೆ ಹ್ಮ್ ಮನೇೆಯಲ್ಲಿ ಈವಾಗ ನಾನ್ ಬೆಳಿಗ್ಗೆಯಲ್ಲಿ ಬಂದು ಸಂಜೆ ಮಾಡ್ತಾರೆ ಇಲ್ಲಿ ಬಂದು ಮಾಡ್ಕೊಂಡು ಶಿವನ್ ಪೂಜೆ ಎಲ್ಲ ಬತ್ತ ಶಿವಂದೇ ಶಿವಂದಿಿನಲ್ಲ ಮುಗಿಸ್ಕೊಂಡು ಹ್ಮ್
ಸೋಮವಾರ ಅನ್ನದೇ ಆಮಿ ಹಾ ಹೋಗ್ಬೇಕ ಮೀನ್ ಸಂಜೆ ಸಂಜೆ ಹೋಗ್ಬೇಕಮ್ಮಿ ಶಿವನ್ಗುಡಿಗೆ ಹೋಗಿ ಪೂಜೆ ಮಾಡಸ್ಕೊಂಡ್ ಬರ್ಬೇಕ ನಾವು ಹೋಗಿಿಲ್ಲ ಬಾಳ ದಿನ ಹೋಗಿ ಪೂಜೆ ಮಾಡಸ್ಕೊಂಡು ಒಳ್ಳೇದಾಗುತ್ತೆನ ಹೋಗ್ಬರ್ಬೇಕ ನನ್ಗೆ ಇನ್ನೊಂದು ಬೇರೆ ಕಡೆ ಯೋಗಿ ಶಿವಾಯ ಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ನೋದು್ ಬಾಳ ಆಸ್ೆ ಇದೆ ಅಲ್ಲ ಹೋಗ್ಬೇಕು ಅನ್ನೋದ ಆಸೆ ಹಾ
ಹಗೆ ಹದು ಎಲ್ಲಿ ಯಾವಾಗ ಕರ್ಕೊಂತ ನೋಡ್ಬೇಕು ಶಿವಯ್ಯ
ಹೌದೌದು ಶಿವ ಅಂದ್ರೆ ಹಂಗೆಲ್ಲ ಮ
ನಡ್ಕೊಂಡು ಹೋಗ್ತಾರ ನೋಡೋಣಗೆ
ನಾವು ಹೋಗ್ಬೇಕು ಯಾವಾಗ ಹೋಗ್ಬೇಕಾಗುತ್ತೆ ಏನೋ ಅಂತ ಯೋಚನೆ ಮ ನಾವವು ಅಲ್ಲಿವರ್ಗೂ ಹೋಗಿದ್ದಿವವ ಮಿ ಹೋಗಿ ಹೋಗ ವಾಪಸ್ ಬಂದಿದೀವಿ ನಮ್ಮ ಶಿವನ ಅನುಗ್ರಹ ಆದ್ರೆ ಎಲ್ಲಾದ್ರೂ ಹೋಗ್ಬೋದಲ್ಲ
ಹೌದ
ಅನ್ನೋ ಗ್ರಹ ಸಿಗ್ಬೇಕು ಅಂತಾರಲ್ಲಾ ಹಂಗೆ ನೋಡು ದೇವ್ರದ ಅನುಗ್ರಹ ಇದ್ರೆ ಎಲ್ಲಾದ್ರೂ ಹೋಗ್ ಬರ್ತಿವಿ ಅಂತ ಹಂಗೆ ಆಗ್ಬಿಟ್ಟಿತೆ ಇವಾಗ. ನಮ್ ಮನೇಲಿ ಆದ್ ತ್ರುನು ಬೆಳಿಗ್ಗೆ ಎದ್ದು ಪೂಜೆ ನಮ್ಮ ಅತ್ತೆವರು ಪೂಜೆ ಮಾಡ್ತಾರೆ ಎಲ್ಲ ಮನೆ ಕೆಲ್ಸ ಎಲ್ಲಾ ಮುಗಿಸಕೊಂಡು ತಾ ಕಸಂದು ಬಂಡೆ ತೊಳೆದು ಪೂಜೆ ಮಾಡಿ. ಅ ದೇವ್ರಿಗ್ ಪೂಜೆ ಬಿಲ್ ಬಿಲ್ಪತ್ರೆ ಪೂಜೆ ಅಂತಾರಲ್ಲ ಆತರ ಇಟ್ಟು. ಹಾ ಎಲ್ಲ ಮಾಡಿ
ಬಿಲ್ವ ಪತ್ರ.
ಹಾ ಬಿಲ್ವಾ ಪಾತ್ರೆ ಅದ್ನಿಟ್ಟು ಆ ಹೂವ ಇಟ್ಟು ಶಿವನಿಗೆ. ಪೂಜೆ ಮಾಡಿ ಎಲ್ಲ ಮನೆಯಲ್ಲಿ ಶಾಂತಿ ತೆ ಇರ್ಲಿ ಅಂತ ಲೋಭನ ಅಂತಾರಲ್ಲ ಮೀ ಅದಕ್ಕ ಏನಂತ ಸಾಮ್ರಾಣಿ ಸಾಂಬ್ರಾಣಿ ಹಾಕಿ ಮನೆಯಲ್ಲಿ ಆ ಮನೆ ಶಾಂತಿ ಮಾಡಿ. ಹೋಗ್ತಾರ ಅಮ್ಮೀ ನಮ್ಮ ಅಮ್ಮಾ ಅವನವ್ರ ಆದ್ರೆ ದೇವಸ್ಥಾನಕ್ಕ ಹೋಗ್ ಬರ್ತಾರಮ್ಮಿ ಆ ಬಿಲ್ಲುವಪ್ಪತ್ರ ತಗೊಂಡು ಶಿವನಿಗೆ ಕೆ ಅ ಕೊಟ್ಟು ಪೂಜೆ ಮಾಡಿಸಕೊಂಡು. ಹಣ್ಣು ಕಾಯಿ ಅದನ್ನೆಲ್ಲಾ ಕೊಟ್ಟು ಪೂಜೆ ಮಾಡ್ಸ್ಕೊಂಡ್ ಬರ್ತಾರ ಅಮ್ಮೀ ನಮ್ ಮಾವನರ ಅ ಎನ್ ಸೋಮವಾರ ಹಬ್ಬ ಹ ಕ ಈ ಪ್ರತಿ ಸೋಮವಾರನುೂ ಹೋಗ್ತಾರ ಅಮ್ಮೀ ನಮ್ ಮಾವ ಅವರು. ಹೋಗಿ ಪೂಜಾ ಮಾಡ್ಸ್ಕೊಂಡ್ ಬರ್ತಾರ ಅವ್ರಿಗೇನೋ ಮನಷ್ ಶಾಂತಿ ನೆಮ್ಮದಿ ಅನ್ನೋದ ಇರುತ್ತೆ ಶಿವನ್ ಭಕ್ತರಮ್ಮ ಮಾವರಾದ್ರುನು ಅಷ್ಟ ಚೆನ್ನಾಗ್ ಪೂಜೆ ಮಾಡ್ತಾರೆ ಅವರು
ನಮ್ ಅಮ್ಮನು ಅಷ್ಟೇ ಶಿವನ್ ಭಕ್ತರು ಶಿವನ್ ಭಕ್ತರು ಚಿಕ್ಕೊರಿದ್ದಾಗನಿಂದ ಅವ್ರು. ಶಿವನ್ನ ಇದ್ರಲ್ಲೇ ಬೆಳದಿದ್ದಾರೆ ಶಿವ ಬಸವಣ್ಣ. ಇವ್ರ ಹತ್ರನೇ ತುಂಬಾ ಶಿವಂದು ಪೂಜೆ ಮಾಡ್ ಕಕೊಂಡು ಶಿವಲಿಂಗ ಪೂಜೆ ಮಾಡ್ಕೊಂಡು ಶಿವಲಿಂಗ ಪೂಜೆ ಮಾಡ್ಕೊಂಡು ರುದ್ರಾಕ್ಷಿ ಹಾಕೊಂಡು ತುಂಬಾ ಮಾಡ್ತಾ ಇದ್ರು ಅಮ್ಮ.
ಆ ಅಮ್ಮೀ ಹೌದು ರುದ್ರಾಕ್ಷಿನ ನಾ ನಾವ್ ಹ ಹೌದಮ್ಮಿ ಇವಾಗಿನ್ ಮಕ್ಳು ಆಕಣಲ್ ಬಿಡಮ್ಮಿ ರು ಲಕ್ಷ್ಯವೆಲ್ಲ.
ಹಾಕ್ಕೊಳಲ್ಲ ಅದೇನೆನೋ ನೋಡಿ
ಹಾ ಏನು ಏನೇನೋ ಅದ ತರದೇ ಚೈನ್ ಗುಳನೆಲ್ಲ ಹಾಕೊಳೋದು. ಆ ಸಾಯಿ ಕಾಣಸಂಗೆ ಅವಾಗೆಲ್ಲಾ ಎಷ್ಟು ಚೆನ್ನಾಗ್ ಹುಡುಗ್ರು ಅಕ್ಕಂತಿದ್ರು. ನಾವಾದ್ರೂ ಹಾಕೊಂತಿದ್ವಿ ರುದ್ರಾಕ್ಷಿಣ ಚಿಕ್ಕೋರ್ ಇದ್ದಂಗ್ಲಿಂದ ಸ್ಕೂಲ್ಗ ಹೋದ್ರೆ ವಿದ್ಯಾ ಬುದ್ಧಿ ಬುದ್ಧಿ ಬರುತ್ತೆ ಹಾಕ್ಕೊಳ್ರಿ ಹಾಕೊಳ್ರಿ ಅಂತ ನಮ್ಮ ಅಪ್ಪ ಅಮ್ಮ ಕೊಡ್ತಿದ್ರು. ಶಿವನ್ಂದಲ್ಲಾ ದೇವ್ರ್ದ ಹಾಕೊತಿದ್ವಿ. ಹೌದು ಹಾಕಳದೇ ಇಲ್ ಇವಾಗ ಹ್ಮ್ ಬೇ ಹಾ ಹೌದಮ್ಮಿ ಹೌದು. ಇವಾಗೆಲ್ಲಾ ಫ್ಯಾಷನ್ ಬಂದ್ಬಿಟ್ಟಿತ್ತಲ್ಲಾ ಆಕದೇ ಇಲ್ಲ ಅಂತಾರ ಹುಡ್ಗ್ರು.
ಎಲ್ಲ ಹೊಸ ಹೊಸವು ಬಣ್ಣ ಬಣ್ಣಗಳು ಕಲ್ತ್ ಬಿಟ್ಟಾವೆಲ್ಲ.
ಆ ಅದೇ ಅದೇ ಅಮ್ಮೀ. ಅವೆಲ್ಲಾ ನೋಡಿ ನೋಡಿ ಇವ್ ಬೇಡ ಅಂತಾರ ಅವ ಹುಡುಗ್ರು ಇಲ್ಲಾದ್ರೂ ಊರ್ಗ್ ಹೋಗಿ ದ್ರಾಮಿ ಪ್ರವಾಸಕ್ ಹೋಗಿದ್ರಾ.
ಊರು ಹ್ಮ್. ಹೋಗಿದ್ವಕ್ಕ ಮೊನ್ನೊಂದು ಮೂರು ತಿಂಗ್ಳ ಕೆಳಗಡೆ ವಿಜಯವಾಡ ಅ್ರಗಮ್ಮ ಮತ್ತೆ ಆ ಅಂತರ್ವೇದಿ ನಸ ಪರ್ವ ಮತ್ತುತ್ತ ಶಿವನ್ ಶಿವ ಟೆಂಪಲು ಎರಡನೇ ತಿರುಪತಿ ತಿಮ್ಮಪ್ಪ
ಹಾ
ಸೊ ಅದೊಂದು ಗುಡಿ ನೋಡ್ಕೊಂಡಿದ್ವಿ ಶಿವ ಒಂದೇ ತುಂಬಾ ಗುಡಿಗಳು ನೋಡ್ಕೊಂಡ್ವಿ ಲಿಂಗಗಳು ಕೋಟಿ ಲಲಿಂಗಗಳು ನೋಡ್ಕೊಂಡ್ವಿ ಮತ್ತೆ ಬಂದ್ಬಿಟ್ಟು
ಹೋಟೆಲ್ಿಂದ ಚನ್ನಾಗಿದ ಅಲ್ಲ ಮ ಫೋನಲ್ಲಿ ನೋಡಿದ್ ನಾನ್ ಕೂಡ ಹೋಗ್ಬೇಕ ಅನ್ನ ಆಸೆ ನನ್ಗೂಡ ಹೋಗಿಲ್ಲ ಮೀ ನಾವಾದ್ರೂ
ಶ್ರೀ ಲಿಂಗಗಳು ಈ ಕಡೆ ತಿರುಗು ಲಿಂಗ ಮೇಲೆ ನೋಡು ಎಲ್ ನೋಡು ಲಿಂಗಗಳೇ
ಹಮೇ ಅಲ್ ವಿಶೇಷವಾಗಿದೆ ಅಲಾಮೀ ನಂದಿ ಚೆನ್ನಾಗಿದೆ ಅಂತೆ ಅಲಾಮಿ
ನಂದಿನೂ ಚೆನ್ನಾಗಿದಾವ ನೋಡ ಹೌದು ಹ್ಮ್ ಎಲ್ಲಾ ತುಂಬಾ ಸಕ್ಕತ್ ತಗಿದ ಅವತ್ತ ಕೃಷ್ಣನ್್ದ ಒಂದು ಗುಹ ಅಲ್ಲಿದೆ ಗುಹೆ ಅಂತ ಬರುತ್ತೆ ನಂದಿ ಅ ಉಂಡಲ್ಲಿ ಉಂಡಲ್ಲಿ ಕೇವ್ಸ್ ಅಂತ ಬರುತ್ತೆ ಅಲ್ಲಿನೂ ಶಿವನ್ ಕೃಷ್ಣ ಕೃಷ್ಣ ಕ್ಣ ಶಿವಾಲ ಕೃಷ್ಣಂದು ಎಷ್ಟು ಚೆನ್ನಾಗಿ ಇಷ್ಟ ಷ್ಟುದ್ದ ಎಷ್ಟುುದ್ದ ಅಲ್ಲಿಂದ ಎಲ್ಲಿವರೆಗೆ ಮಲ್ಕೊಂಡು ತುಂಬ ಚೆನ್ನಾಗಿ ಎಷ್ಟು ಒಳಗಡೆ ುಹೆ ಒಳಗಡೆ ಸಣ್ಣ ರೂಮ್ ಅಲ್ಲಿ ಮಕ್ಕೊಂಡಿದ್ದಾರೆ ಅವರು ಅದ್ರೊಳಗ ಮಕ್ಕೊಂಡಿದ್ದು ಫೋಟೋ ಹಿಂಗ ಕಣ್ಣು ಮುಚ್ಕೊಂಡು ಪಕ್ಕದಲ್ಲಿ ಶಿಷ್ಯಂದಿರ ಇದ್ದಾರೆ ಇಬ್ಬರು ಶಿಷ್ಯಂದಿರ್ ಇದ್ದಾರೆ ಈತ ನೋಡಿದ್ರೆ ಕಟ್ಟೆ ಮೇಲೆ ಎಷ್ಟ್ ಚೆನ್ನಾಗಿ ಉದ್ದಕ್ಕೆ ಕೈ ಇಟ್ ಕೊಂಡು ತಲೆ ಮೇಲೆ ಮಲ್ಕೊಂಡಿದಿದ್ದಾರೆ ಎಷ್ಟು ಸಮಾಧಾನ ಅನ್ಸುತ್ತೆ ಹಂಗೆ ನೋಡಿದ್ರೆ ಅಂತವೆಲ್ಲ ನೋಡಿದ್ರೆ
ಹೌದಮ್ಮಿ ಹೌದು ದೇವ್ ನೋಡಿದ ಆದೆ ಶಿವನ್ ನೋಡಿದ್ರೆ ಒಂಥರ ನೆಮ್ದ್ ಈ ಶಾಂತಿ ಅ ದೇವ್ರಂದ್ರೆನೆ ಹಂಗೆಮಿ ಅದು ಹಾ
ಮಾಡಡಕ
ನಾವ ಹೋಗಿದ್ವ ಮ ಊರ್ ಹಾ ನಾವವು ಕೂಡ ಊರ್ಕ್ ಹೋಗಿದ್ವಿ ಆಮೇ
ಒಂದೊಂದುಂದ ಒಂದೊಂದು ಡಿಸೈನ್ ಒಂದೊಂದು ಆಕಾರದಲ್ಲಿ ಇದಾವಕ್ಕ
ಹೌದೌದು ಅ ನೋಡಕೆ ಒಂದ್ ಚಂದ ಅವದ ದೇವ್ರನ ಹ್ಮ್ ಏನ್ ನೋಡ್ ಬರ್ತಿೀವಂದ್ರ ಯಾವಾದ್ರು ಪಾರ್ಕ್ ಅದೇನು ಉದ್ಯಾನವನ ಅವು ನೋಡಿದ ್ರೂ ಅಷ್ಟೇ ಇವು ಅ್ರ
ಎಣ್ಣೆ ಉದ್ಯವನ ಹೌದ್ರಿ
ಹೌದಾ ಅದೆಲ್ಲಾ ಇದಕ್ಕಿಂತ ದೇವಸ್ಥಾನಕ್ ಹೋಗ್ ಬಂದ್ರೆ ಅಲ್ಲಿ ಇನ್ನ ಏನು ಮನಶಶಾಂತಿ ಅಲ್ಲೆಲ್ಲ ಮನ್ಶಾಂತಿ ಆಗುತ್ತೆ ನೆಮ್ದಾಗ ಹೋಗ್ ಬರ್ತೀವಿ
ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ತಿರುಗೋ ಬದಲು ಇಂತ ಪುಣ್ಯಕ್ಷೇತ್ರ ಗುಡಿಗಳಿಗೆ ಹೋದ್ರೆ ಪುಣ್ಯ ಆದ್ರೂ ಬರುತ್ತೆ ಪಾಪಗಳಾದ್ರ ಕಳಿತೀವಿ
ಹೌದೌದು ಹಂಗೆ ಆಗಿರೋದು ಇವಾಗ ಮಾಡಿದ್ ಪಾಪನಾದ್ ಕಳ್ಕೊಳಕ್ಕೆ ಹೋಗಬೇಕು ಶಿವನ ದೇವಸ್ಥಾನಕ್ಕೆ ಅಂತ.
ಕಶಿ ನೋಡಿ ಎಷ್ಟ ಚೆನ್ನಾಗಿದೆ ಕಾಸಿ ಹತ್ರ ನ ಎಷ್ಟು . ಒಳ್ಳೆ ಒಳ್ಳೆ ಜಾಗಗಳು ಇದಾವೆ ಸ್ಥಳಗಳು ಅವೆಲ್ಲ ದೇವ್ರು ನಮಗೆ ಆಶೀರ್ವಾದ ಕೊಟ್ಟಾಗೆ ಹೋಗ್ಬೇಕು ನೋಡಿ.
ಹೌದೌದಮ್ಮ ಶಿವಂದ ಹಂಗೆ ಆದ ಸುಮ ನ ಹೋಗಕ್ಕಾಗಲ್ಲ.
ಇಲ್ಲ ನನಗೆ ಕೇದಾರ್ನಾಥ್ ನೋಡ್ಬೇಕಂತ ತುಂಬಾ ಒಂದು ದೊಡ್ಡ ಕನಸು ನಂದು.
ಅಯ್ಯೋ ಎಷ್ಟು ದೊಡ್ಡ ಕನ್ಸೋದು.
ಬಾಳ ದೊಡ್ಡದ್ರಿ ಅದು ಅದು ಯಾರ ಕೈಯಲ್ಲಿ ಸಾಧ್ಯವಾಗಲ್ ನೋಡ್. ಇಲ್ಲಿಂದ ನಿಮಗೆ ಟ್ರೈನ್ ಡೆಲ್ಲಿಗ್ ಹೋಗ್ಬೇಕು ಡೆಲ್ಲಿಯಿಂದ ಮತ್ತೆ ಅಲ್ಲಿಂದ ಮತ್ತೆ ಹೋಗ್ಬೇಕಾಗುತ್ತೆ ನಾವು. ತುಂಬಾ ಕಷ್ಟ ಇದೆ ಹೋಗೋದು. ಪ್ಲಾನ್ ಇದೆ . ಮ ವಿಮಾನದ್ರಲ್ಲ ಹೋಗ್ಬೋದು ನಾವು ವಿಮಾನ ಬುಕ್ ಮಾಡ್ಕೊಂಡು.
ಹಾ ಅಮ್ಮಿ.
ವಿಮಾನಕ್ಕೆ ಹೋಗ್ಬೇಕು.
ಹೌದ ಮತ್ತ ಅಲ್ಲಿದ್ದ ದೇವಸ್ಥಾನಕ್ ತಲುಪೋದು ಹೇಗೆ.
ಅಲ್ಲಿಂದ ನಾವು ಟ್ರಕ್ಕಿಂಗ್ ಮಾಡ್ಕೊಂಡ್ ಹೋಗಬೇಕಕ್ಕ.
ಅಷ್ಟು ದೂರ ಇದೆನ ಅಲ್ಲಿ ದೇವಸ್ಥಾನ ಅಲ್ಲಿ.
ಹ ಒಂದು ಹದ್ನಾಲ್ಕು ಹದ್ನೈದು ಕಿಲೋಮೀಟರ್ ಏನೋ ಇರುತ್ತೆ ಅಂತೆ ಸಪ್ರೇಟ್ ಮತ್ತೆ. ಅದು ಮತ್ತೆ ಅಷ್ಟೊಂದು ಉದ್ದಾ ನಡ್ಕೊಂಡು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು
ಬಾಳ ಕಷ್ಟಮಿ ಹಂಗಾದ್ರೆ ಹೋಗೋದು.
ಒಬ್ಬೊಬ್ರಗಲ್ಲಿ ಉಸಿರಾಡೋಕೆ ಕಷ್ಟ ಆಗ್ಬಿಡುತ್ತೆ ಸಿಗಲ್ಲ.
ಅಯ್ಯೋ ಹ ನೋಡಮ್ಮಿ.
ಆಕ್ಸಿಜನ್ ಏನಂತಾರೆ ಆಕ್ಸಿಜನ್ ಏನಂತಾರೆ. ಗಾಳಿ ಅದು ಸಿಗದೆ ಕಡಿಮೆ ಆಗ್ಬಿಡುತ್ತಕ್ಕ ಹೋಗ್ತಾ ಹೋಗ್ತಾ ಮೇಲೆ.
ಅಯ್ಯೋ ಆಮ್ಲ ಜನಕ ಅಮ್ಲಜನಕ ಇರಲ್ಲಾ ಅಮ್ಮಿ ಹ
ಹೌದಮ್ಮಿ ಏನು ಮತ್ತೆ ಉಸಿರಾಟದ ತೊಂದ್ರೆ ಇರೋರು ಹೋಗಾಗೆ ಇಲ್ಲ ಹಂಗಾದ್ರೆ.
ಇಲ್ಲ ಆಯಾಸ ಇರೋರು ಹಾರ್ಟ್ ಅಟ್ಯಾಕ್ ಇರೋರು ಮಾಸ್ತಮ್ಮ ಅದೆಲ್ಲ ಇದ್ದವರು ಸ್ವ ಸ್ವಲ್ಪ ಹೋಗೋದು ಕಷ್ಟ. ಸರಿರಿ ಆಯ್ತ್ರಿ ಮತ್ತೆ ಸಿಗೋಣಂತೆ ಹಾ ಸರಿ.